ತ್ರೀ ಹಂಡ್ರೆಡ್ ಹಾಸ್ಟೆಲ್ ರ ಏನ್ ಸಂಡೆ ಪಾದ
ಹೌದ್ರಿ ಸಣ್ಣೆಪ್ಪ ಅ ಸೌಂಡ್ ಬರ್ಲತ್ತದಲ್ಲ
ಹಾ ಬರ್ದ್ರಿ ತಂದ್ರಿ ನಮ ನಮ್ದ್ ಬರ್ದಲ್ರಿ
ಅಲ್ಲಿ ನಮ್ದ ಮೈಕ್ ಹಚ್ಚಿರ ಅದ್ರ ಸೌಂಡ್ ಕೇಳಸಲ್ರ ಅಂತ ಎಂದೆ
ಏ ಕೇಳಸಿದ್ರೀ ಕೇಳ ಕೇಳಿಸಸಿದ್ರಿ ಅದಿ
ಅದ ಅದ್ರೀ ನಾನ್ ಜಸ್ಟ್ ಹೊರಗ್ ಬಂದೆ ಏನ್ ಮಾಡ್ಲತ್ರಿ ಊಟ
ಹೌದ್ರಿ ಊಟ ಆಯ್ತ್ ನೋಡ್ರಿ ಅಗಳ ಜ ಎಷ್ಟ ಐತ್ ಅಗಳ ನಂದನ ಆಯ್ತರೀ ಅದ ಏನು ಮೂರಮ್ದ ಇದನಪ ಊಟಗ್ರೆ ಅನ್ನಸ ಅನ್ನ ಮತ್ತು ಬೇಳೆಸ ಅಲ್ಲರಿ ಮೆಟ್ ತಲ್ ಮೋರ ನಮೂರಗೆ
ಎಲ್ಲಿ ಮೀಟಿಂಗ್ ರೀ ಪಂಚಾಯತ್ಗ ಏನ್ ಗೌರ್ಮೆನ್ ರೀ
ಗೌಡರು ಮನೇೆಯಲ್ಲಿ ಬೆಳಗ್ ಬೆಳಗ್ಗೆ ಐತ್ರಿ
ಹಾ ಹಾ ಹಾ ಮತ್ತ ಈಗ ಪಂಚಾಯತಿಗೆಗ ಪಂಚಾಯತ್ತಿಗದ ಅಂತಂದ್ರ ನನ್ಗೆ
ಇವಾಗ ಸಾಯಂಕಾಲ ಆದದ್ರಿ ಐದರ ಸುಮಾರಕ್ ಆದ್ರ ಈಗ
ಹೌದ್ರೀ ಮ ಯಾದ್ರಸಲ ಅಂದ್ರಗ
ಇದು ಮೂರಂಪ ಪ್ರಯೋಗಕ್ತ ರೀ ಶಾಂತಿ ಮೋರಮ್ಮ ಶಾಂತಿಯುತ ಇಂದ ಆಗ್ಬಂತಷ್ಟ ಅಂದ ಹಾ ಮೋರಮದಲ್ಲಿ ಶಾಂತೀತೆ ಕಾಪಾಡ್ಕೊಂಡು ಹೋಗ್ಬೇಕಕ್ತ್ರಿ ಜ್ವರ ಮಾಡಂಗಲ್ರಿ
ಅದೇ ಅದೇನ್ ಆಗಲ್ ಬಿಡ್ರ ನಮ್ಮೂರಂಗ ಅಷ್ಟಕ್ಕೆ
ಹಾ ರೀ ಈಗ ಅದಕ್ಕೆೇ ಅಂತಗಷ್ಟ ಎಲ್ಲಾ ಸಮುದಾಯಗಳಲ್ಲಿ ಎಲ್ಲಾ ಸ್ಪಂದಿಗ್ರೀ ದೊಡ್ ದೊಡ್ಡವರ ವ್ಯಕ್ತಿಗಳು ಯಾರ ಅದಾರೀ ಅವ್ರ ಸಿಗ್ನೇಚರ್ ಮಾಡ್ಸ್ಯ ಅಂತಾರೀ ಸಹಿ ಮಾಡ್ಸ ಅಂತಾರೀ
ಅದ ಏನೇ ಸೈನ್ ಮಾಡಿದ್ರು ಏನ್ ಮಾಡಿದ್ರು ನಮ್ ಊರಕ ಅಷ್ಟ್
ಯಾಕಾದ್ರೆ ಹ ದಿನಾಯ ಮತ್ತ ಎಲ್ಲಾ ಈ ಜಿ ವಜ್ಜಿ ಜೋಶನಗ ಇರ್ತಾರಿ ಹೆಂಗಾದ್ರಿ ಜೋಷನಾಗ ವೋಸ್ಕು ಮತ್ತೇನ್ರೀ.
ಅದ ಯಾರು ಜಗಳಾ ಆಡ್ತಾರ ನೋಡ್ರಿ ಅವ್ರಿಗಿ ಸೀದಾ ಜೈಲಿಗಿ ಹಾಕಿ, ಕೋಟಿಗಿ ಮುಖಾಂತರಾ ಶಿಕ್ಷೆ ಹಾಕಿ, ಜೈಲಿಗಿ ಹಾಕ್ಬೇಕರಿ ಒಂದ್ ಸರಿ ಆದ್ರ.
ಹೌದ ಹಾ ಹಂಗೆ ಮಾಡ್ಬೇಕ್ ನೋಡ್ರಿ.
ಇದು ಹೆಂಗ ನಡೆದಾದಂದ್ರ ಬರೆ ಜಗಳ ಆಡೋದ ಹ್ಮ ಆಯ್ತು. ಇ ಇಬ್ರು ಕಾಂಪ್ರಮೈಸಾಗಿ ಆಗಿ ಕೇಸ್ ವಾಪಸ್ ತಕೊಂಡು ಮತ್ತೆ ಇರದು. ಇಷ್ಟ ಆಗೈತಿ.
ಹೇ ಸಣ್ಣ ಆಟ ನಡೆದಂಗ ಆಗ್ಯದ ರಿ ಇವ್ಗ್. ಹ ಟಿವಿನಗ ತೋರ್ಸಲ್ರಿ. ಹಂಗೆ ಆದ ನೋಡ್ರಿ ಚಲನ ಚಿತ್ರದಗ ತೋರ್ಸುಲ ಇಡುಬಕ್ರಿ ಇಡುಬಕ್ರಿ ಬರ್ಬೇಕಲ್ರರಿ ಅಂತ ಎಜುಕೇಶನ್ ಪರ್ಸನ್ ದವರೇ ಬಂದ್ರಿ ಆತದರಿ.
ಮತ್ತ ಡಿ ಸಿ ಡಿ ಸಿ ಆರ್ಡ್ರರ್ ಮಾಡಾರೀ ಈ ಸರಿ
ಹೌದ್ರಿ ಡಿಸಿ ಆರ್ಡರ್ ಮಾಡ್ರರಿ.
ಸಂಪೂರ್ಣ ನಿಷೇಧಿಸಲಾಗಿದೆಂತ.
ಶೇಕ್ಷನ್ಗಳು, ಮ್ಯಾಗ
ಹ ಹೌದೌದು ಹ ಓದರ್ಸನು ಎಲ್ಲಾ ಚಲ್ಲ ಜಗ್ಗ ಆಗಿ ಹೌದೌದುಡ ಆದ್ಮ್ಯಾಗ ನಾನ್ ನೋಡಿದ ಪ್ರಕಾರ ಡಿಸ್ ಆ
ಮತ್ತ ಇದ್ರಾಗ ಐತಲ್ರಿ ನಮ್ಮರ್ದಾಗೆ ಅಲ್ರಿ ಈಗ ಈಗ ಅವ್ರೇ ಬರ್ತಾರ ಏನ್ ಮಾಡ್ತಾರ ಹರ್ಷ ಹರ್ಷಲ್ ಹೋಗ್ಯಾರ್ರಿ. ಅಲ್ರಿ.
ಹ್ಮ
ಹಲೋ ರೀ ಜೂ ರ ಡಿ ಸಿ ಆಫೀಸ್ ಸರ್ ಬರ್ತಾರೀ. ಡಿ ಸಿ ಸರ್ ಆ ರೀ, ಡಿ ಸಿ ಸಾರ್ ಬರ್ತಾರ ಏನ್ ರಿ ಇವತ್ತ ಮತ್ತೆ ಬಂದ್ಗೇಶ್ನ ಹೋಗಿ ಎಲ್ಲಾ ಮೀಟಿಂಗ್ ಹೆಂಗ ನಡತವೀ ಚರ್ಚೆ ಮಾಡ್ತಾರೀ ಹೆಂಗಗೆಲ್ಲಾ ಹೆಂಗತಿ. ಮಂದಿನ ಹೊಂಟರಿ ಗಾಡಿ ದಂಗ ಗಾಡಿ ಹೊಂಟ್ರ ಪಂಚಾಯತಿಗ್ರೀ ಅದಿಕ್ಕೆ ಇ ಮತ್ ತಾವ್ಯಾಗ ಬರ್ಬೇಕ್ರೀ ಊರಿಗೆ ಹಲೋ ರೀ. ನೀವ ಯವಾಗ ಬರ್ಬೇಕ್ರೀ, ಊರಿಗೆ ಅಯ್ಯಣ್ಣ ಅವ್ರೆ. ಹಲೋ ಅಯ್ಯಾಣ ಅವ್ರೆ. ನಡ್ರರಿ ಬರ್ಬೇಕ ರೇ ಊರಿಗೆ ಬ ತಾವ ಯಾವಾಗ ಬರ್ಬೇಕು ರೀ ಊರಿಗೆ. ಊರಿಗೆ, ಊರಿಗೆ ಯಾವಾಗ ಬರ್ತೀರಿ ನೀವು.
ಹಾರಿ ನಾಳೆ ಬರ್ತೀರಿ ಆಯ್ತ್ ನಾವ್ ಎಲ್ಲ ಇಲ್ಲಿ ನೋಡ್ತೆವ್ರೀ ಮೀಟಿಂಗ್ ಎಲ್ಲಾ ನೋಡಿಗೇಸಿ ಇದ್ ಮಾಡಿ ಮತ್ ಸಂಡೆ ಅಪ್ ಆದ್ ಅಂತ ರಿ ಈಗ ಇಷ್ಟು ಸ್ಟಾರ್ಟ ಆಗ್ಯದ ರಿ ಇವಾಗ ಗಾಡಿ ಹ್ಮ್ ಹೊಂಟೆವ್ರಿ ಆಲ್ರೆಡಿ ಅ ಬರಲ್ರಿ ಬರಲ್ರಿ ವಾತ್ಸ್ಲ್ ನೋಡಿ ಸ್ಕೂಲ್ ನ ಒಂದ್ ಫಂಕ್ಷನ್ ಮಾಡಿದ್ರಿ ಬಾಳ ದೊಡ್ಡದ್ರಿ ಅಂತ ಫಂಕ್ಷನ್ ಫಂಕ್ಷನ್ ಗಳಕ್ ಬಂದಿಲ್ರರಿ ಅವ್ರು ಏನ್
ಹೌದೌದ್ ಬರಲ್ರಿ ಬಿಜಿ ಇರ್ತಾರಿ ಅವರ್ ಡೈಲಿ ಒಂದಲ್ಲ ಒಂದ್ ಬೋರ್ಡಿನು ಮೀಟಿಂಗ್ ವು ಇಲಾಖೆವು ಮೀಟಿಂಗ್ ಇರ್ತವ್ರಿ
ತ್ರಿ ಏನ್ ಮಾಡ್ತಾರೆನ್ ಹ ರೀ ಅವರೇ ಬರ್ತಾರೀ ಎಸ್ ಪಿ ಬರ್ತಾರೀ ಅದೇ ಬಂದ್ಗೆಷ್ ಬಡ್ರು ಮನೆಗ್ ಕುಂತಾರಂತ ಹೇಳಿ ಬಂದಿಲ್ಲ ಏನ್ ಮಾತಾಡ್ತಾರಿ ಈಗ ಎಲ್ಲಾ ಸಮುದಾಯಗಳಿಗೆ ಹೇಳ್ತಾರಿ ನಿಮ್ ನೀವು ವೈಯಕ್ತಿಕವಾಗಿ ಮಾಡಕ್ ಹೋಗ್ಬೇಡ್ರಿ ಮಾಡದಿತ್ತಂದ್ರಿ ಇದ್ ಮಾಡ್ರಿ ಇಂತ ಹಬ್ಬಗಳನ್ನು ಸುಮ್ನೆ ಇದ್ ಮಾಡಕ್ ಹೋಗಬಡ್ರಿ ಅಂದ ಕೇಸಿಂದ ಹೇಳ್ತಾರಿ ದೊಡ್ಡವ್ರುನು ಹ ಹಾ ರೀ ಏನ್ ಅ ನಿಮ್ ಹಾಸ್ಟೆಲ್ ನ್ಯಾಗ ಏನನ ಸ್ವೀಟ್ ಏನ್ ಮಾಡ ಕುೂತಾರಿ ಅಡಿಗಿ ರಿ
ಜಿಲೇಬಿ ರಿ ಜಿಲೇಬಿ
ಏ ಏನ್ ರಿ ಬಿರ್ಯಾನಿ ಗಿರ್ಯಾನಿ ಮಾಡ್ಸಕ್ ಹಚ್ಬೇಕೀಲ್ರ ಸೆಂಡಪ್ ಅದತ್ರಿ
ಬರೇ ಸ್ವೀಟು ಮಾತ್ರ ಜಿಲೇಬಿ ಬಿರಿಯಾನಿ ಇದ್ದುದ್ದ ರಿ ಆದ್
ಏ ಬಿರಿಯಾನಿ ಅದ್ರಿ
ಎರಡ ಅವರು ನಂಬಲ್ಲಿ ಅದು ಇದು ಎರಡು
ಎಲ್ಲ ತೋರಿ ಎಲ್ಲ ವಚ್ಚಿ ಮ ಇರಿ ನೋಡಂಬ್ರಿ ನಾನ್ ನಿಂಗಣ್ಣ ಅವ್ರಗ್ ಫೋನ್ ಮಾಡ್ತೇವ್ರಿ ಫೋನ್ ಮಾಡಿ ಇಷ್ಟ ಬರ್ತನ ಅಂತ ಅಂದ್ರ ಬರ್ಂದ್ ಬಿಡ್ತೇವ್ರಿ
ಆ ರಿ
ಮನಿ ಉಸ್ತಾದಂತ್ರಿ ಮನಿ ಅನ್ ಬಣ್ಣ ಪೇಂಟ್ ಮಾಡ್ಲತ್ತಂತರಿ ಮನಿಗ್
ಮತ್ ಆತಿರ್ಬೇಕಲ್ರಿ ಇವತ್ತ್ ಈಗ ತಿರ್ಬೋದಲ್ ರಿ ಬೆಳಗ್ಗೆ ಲ್ಯಾಸಿ
ಏ ಅದು ರಾತ್ರಿ ಆದ್ರಾಗ ಜಗ್ಗಿ ಮಂದಿ ಅಣತಂಬ್ರ್ರೀ ಅವ್ರ
ನಮ್ದೇ ಎರಡು ದಿನ ನಡದಿಲ್ ರಿ
ಆದ್ರ ಮನಿ ಸಣ್ಣವ ಅವ್ರಿ
ಆತವ್ರಿ ನಮ್ಮೂ ಸ್ವಲ್ಪ ದೊಡ್ಡವ್ರೀ ಬರೀ ನೀರ್ ಹೊಡಿಬೇಕಂದ್ರೆ ಲೇಟ್ ಆಗ್ತ್ರಿ ನಂಬಲಿ ಆಯ್ತೋಡ್ರಿ ಆಯ ಈಗ ಕುಂತನ್ರ ಸುಮ್ ತಣ್ಣಗ್ರ ಅದಕ್ಕೆ ನೀವ್ ಹೋಲಕ್ಕ ಅವ ನೋ ಎಷ್ಟು ನೀಕುದು
ಅ ಒಳ್ಳೆಗಲ್ ಒಳ್ಳೆಯರ್
ಅದ್ ಏನ ರಿ ಯೂನಿವರ್ಸಿಟಿಗ್ ಹೋಗ ಅಂತನ ಗೊತ್ತಾರೀ ನಮ್ಗ ಸರ್
ಹ್ಮ್ ಅವಪ್ಪು ಇಗೆಕಪ
ಕಾಲೇಜ್ನಾಗ ಆದ್ರ ಆದ್ನ ಇಲ್ಕ ಯೂನಿವರ್ಸಿಟಿಗೆ ಹೋಗಬೇಕಕ್ ಅಂತರೀ ಅವ್ರು
ಪಾಲ ಹನ ಎಲ್ಲ ಜನ ಆಗನ್ ಕೇಳ್ರಿ
ನಾಳೆ ಸೋಮವಾರ ದನ ಬರ್ತನ್ ಬಂದ್ ಮಾರ್ ಅವ ಮಾತಾಡ್ತನ್ ಜಂಗ ಸರಿ ಕರ್ಸಿ ಅಲ್ಲೇ ಸೊಲ್ಯೂಷನ್ ಆದ್ರ ಪಾಡ್ರಿ ಮತ್ ಏನ್ ಮಾಡ್ತರಿ ಮುಂದ ನಡ ಹಾಕೇನ್ರಿ ಮೂ ಮೂರನ ಹಾಕಿ ಇಷ್ಟ ಏಳ ಅಂದ್ರ ಐದು ಮಾತಾಡತಿ ಅಂದರಿ
ಹ್ಮ್ ಅವ್ರಗ್ ಮಾಡಪ್ಸರ್ಗ್ ಹೇಳ್ತಾರ ಅ ಕಡೆ ಅವ್ರ ಎಲ್ಲಾ ಕಾಲೇಜ್ನ ಸ್ಟಾಫ್ ಆತಾರೀ ಒಂದ್ ಸ್ವಲ್ಪ್ ರಿಕ್ವೆಸ್ಟ್ನ್ ಆತವರು
ಕೆಳಂದು ಸರ್ ಗೆ ಹ ತಲಿ ಕೊಡ್ಸಲ್ರಿ ನಾನ್ ಮಾಡ ರಿ ಕೂಡ ಆಕೇನ್ರಿ ಅವ್ರರಿಗ ಹಾಕಿನಿ ಇ್ರರಿಗ ಹಾಕನ್ ರಿ ಇಬ್ರಗನ್ ಹಾಕೇನ್ರಿ ಮಾಳಪ್ ಸರ್ ಏನ್ ನೋಡ್ ನೋಲ್ಲ ರೀ ನೋಡಿದ ಕೂಡ ರೆಸ್ಪಾನ್ಸ್ ಮಾಡಿದ್ರಿ ನೋಡಾರ್ರಿ ನಿ ರಾಜಪನ್ಸಮ ಮಾಡಲ್ರಿ
ಬಿಸಿ ಇರ್ತಾರೆ ರೀ ಅವರು ಹೆಂಗ ಆಗಿದಾರ ಅಂದ್ರ ಐ ಎಸ್ ಆಫೀಸರ್ೋಗ
ಹೌದ್ರಿ ಅದಕ್ಕೆ ರೀ ನಮ್ದ ಜದೀಶ್ ಸರ್ ಅವ್ರಿಗೆ ಹೇಳನ್ರಿ ಅವರು ಸರ್ ನೋಡ್ರೆ ನೀವ ಏ ಮಾಡಿಯ ಮಾಡ್ರಿ ಅಂತಂದೇನ್ರಿ ಆಯ್ತು ನಾ ಮಾಡ್ತೀನಿ ಅಂತಂತಂದ್ರೆ ಏನ್ ಮಾಡ್ತಾರ ಆ ಮತ್ತೇಏನನ್ ನೋಡ್ರಿ ಕಡೆ ಇವತ್ತ ಐದನೇ ತಾರೀಕು ಬದ್ಲಿ ಬೂಡ್ತರಿ ದೊಡ್ ಬದ್ಲಿ ಹಾ ರಿ ದೊಡ್ಡ ದೋಡ್ ಕುಂದರ್
ಅಂದ್ರೆ ಇವತ್ತ ಐದು ನಾ ನಾಳೆ ಆರು ಅಂದ್ರೆ ನಾಳೆ ಏಳ ತಾರೀಕನ ರೀ
ರು
ಓಹೋ ಹೌದ್ರ ಏನು
ಕಟಿಂಗ್ ಮಾಡ್ಸ ಎಲ್ಲ ಕಲ್ಲೆ ಶಾಪುರ್ ಬರ್ತನ್ರಿ ಅದನಾದ ಇದನ ಆದ್ರೆ.
ಏ ಬರ್ರ ಬರ್ರ ಬರ್ರ
ಪ್ಯಾಡ್ ತಗೋದದ್ರೀ ಪ್ಯಾಂಟ್ ತೊಗಂದಿಲ್ರರಿ ನಾ ಬರಿ ಅಂಗಿ ತಗೊಂಡನ್ ರಿ.
ಹ್ಮ್ ಅಂತ ಏನ್ ಮಾಡ್ತಾರರಿ ಬಿಡ್ರಿ ಪ್ಯಾಂಟ್ ಅಲ್ಲಿ ಏ ಮಾಡಡ್ತಾರ ಶರ್ಟ್ ಹೊಂದಿದ್ರ ಸಾಕು.
ಈ ಪ್ಯಾಂಟ್ ಮತ್ ಬೇರೆ ಯಾವ ಹಾಕಂದ್ರ ಯಾವು ಇಲ್ಲೆ ಇಲ್ಲ ರೀ ಬರಿ ನೈಟ್ ಪ್ಯಾಟ್ ಅದಾವ ಮತ್ ಬಾಗಿ ಪ್ಯಾಂಟ್ ಅದಾವರು ಅದ್ರೆ ತೊಂದಿದ್ ಲೈಲಾನ್ ಪ್ಯಾಂಟ್ ತಗೊಂಡಿನ್ರಿ. ಇದಾರೆ ಹ್ಮ್ ರಿ ಆದ್ರ ಅವನ್ ನೋಡ್ರಿ ವೈಟ್ ಶರ್ಟ್ ಇದ್ರ ನಡಿತೈತ್ ಇವರು ನಿಂಗಣ್ಣ ಅವರು ಕೇಳಿಲ್ಲಲ್ರರಿ.
ಇಲ್ಲ ಇಲ್ಲ ವೈಟ್ ಪ್ಯಾಂಟ್ ಇದ ಮಸ್
ಆದ್ರ ಜೊತೆ ರೀ ವೈಟ್ ಪ್ಯಾಂಟ್ ರಿ ಆದ್ರ ಒಲ್ಸದಲ್ರಿ
ವೈಟ್ ಪ್ಯಾಂಟ್ ಆದ್ರ ಮಸ್
ಹಾ ಮಸ್ತ್ ಆಗತ್ ಆದ್ರ ಏನ್ ಮಾಡ್ತರಿ ದಿನ ಅದು ಅಕ್ ಅಂದ್ರ ಪೂರ ಬ್ಲ್ಯಾಕ್ ಪ್ಯಾಂಟ್ ಹಾಕಿ ಬ್ಲ್ಯಾಕ್ ಪ್ಯಾಂಟ್ ಹಾಕಿ ಅ ಅಂಗಿ ಬಿಡದ್ರೆ ಅದು ಅದಿಕೆ ರೀ ಬ್ಯಾಡ್ ಅಂದ್ಗೆ ಬ್ಯಾಕ್ ಪ್ಯಾಂಟ್ ತೋಬೇಕ್ರಿ ಬ್ಯಾಕ್ ಮಾಡ ಬ್ಲಕ್ ರೀ ಬ್ಲಕ್ ಪ್ಯಾಂ ರಿ ಫಾರ್ಮಲ್ ರೀ
ಏ ಈಗೆ ಎಲ್ ಪಾರ್ಮ್ ಆಗಲ್ರಿ ಫಾರ ಅಂದ್ರೆ ಓಲ್ಸ್ ಫಾರ್ಮಲ್ ಬೇಕಾದ
ಏ ಇವ ಅದಾವಲ್ರೀ ಈ ಬಂದಾವಲ್ರಿ ಶೀಮಿರ್ ಭಾಯಿ ಶಮೀರ್ ಭಾಯಿ ಅವರು ತೊಂದಿಲ್ರರಿ ಸಮೀರ್ ಭಾಯಿ ಅವರು ಅವೋ ಮಣ ಇನ್ಯಲ್ರಿ ಮಣ್ಣೇರಿ
ಮೊನ್ನೆ ಯವಾಗ ನಾವು ನೀವು ಶರ್ಟ್ ತಂದವಲ್ ಅವತ
ಸ ಚರ್ಡ್ ತಂದಾಗ ಅವಿ ಬ್ಯಾಂಡ್ ತೊಂತ್ರ ಅವರು ಕೂಡ ಜಗದೀಶ್ ಅವರ್ ಅವರು ಅಮೌಂಟ್ ಕೊಟ್ಟಿದರಲ್ರೀ ಆ ಹೋಗಿ ತೊಂದ್ರೀ ಹಮೌ ಅಮೌಂಟ್ ಕೊಟೀ ಅವರು ಒಲ್ಲೆ ಎಷ್ಟು ಮ ನನ್ ಬಲಿ ಅಮೌಂಟ್ ತಗೊಂಡು ಇಲ್ಲ ಬೇಡ ರ ಸರ್ ಅಂತ ಅಮೌಂಟ್ ಕೊಟ್ಟಾರೆ ರಿ ರಿಟರ್ನ್
ಹೌದ ಹೌದ
ಹಾ ರೀ ಅದಕ್ಕೆ ನಾ ಅಂತದೇ ಒಂದ್ ಪ್ಯಾಂಟ್ ತಗೋಬೇಕ್ ಮಾಡಿನ್
ಮತ್ತ್ ಅವರು ರೊಕ್ಕ ಹಿಂದ್ರಿ ರಿಟರ್ನ್ ಕೊಟ್ರ ಇಲ್ರಿ
ಅವ್ರರು ಜಗದೀಶ್ ಸರ್ ಗೆ ಕೊಟಾರ್ರೀ ನನಗ್ ಕೊಟ್ಟಿಲ್ ರಿ ಅವ್ರು
ಅಲ್ಲ ಮತ್ತತ್ ಮತ್ತತ್ ನಾಕ್ನೂರ್ ಇವ ತಸ್ಕೊಂಡ್ರ ಅಂತನ್ರಿ
ನೂರು ತೊಗಂದು ತರಲಿದ್ದೇರಿ ಅಲ್ಲಿದ್ದರಿ ಈಗ ಯ ಆಕಲ್ರಿ ಇವು ನಾ ಏನಂದ್ರ ಈಗ ಈ ನಾವು ಪ ಬರ್ಡೇ ಅ ಮಾಡಿವವ್ರೀ ಬೇರವ್ರಿಗೆ ಬರ್ಡಡೆ ಮಾಡಿದ್ರ ಐದ ಸಾವಿರದ ಪಾರ್ಟಿ ಕೊಡ್ಸಾರ್ರೀ ಊಟಗಿಟ ಮಾಡ್ಸನ್ ನಮಗಿ ನಮಗ್ ನಮ್ಗ ಏನ್ ಕೊಡ್ಸ ಇಲ್ರಿ ನೋಡ್ರಿ ಏ ಕೇಳಿವ್ರಿ ಕೇಳಿದ ಕೇಳಿದ್ರನು ಕೊಡ್ಸಿಲ್ರಿ ಅವ್ರ ನಮ್ಮಂತರು ಕೊಡಲ್ರಿ ಯಾರ ಏ್ಯ ಕೊಡಮ್ ತೋಪ ಈಗ ರೊಕ್ಕ ಇಲ್ಲ ಏನ್ ಇಲ್ಲ ಅಂತ ಅಂದ್ರರಿ ನಾವ್ ಏನ್ ಮಾತಾಡಮ್ರಿ ನನಗೆ ನೀರಕ್ಕ ನೀ ಕೊಡು ನಾ ಮುಂದಕೊಡುತ್ತೀನಿ ಕೊಡುತ್ತೇನೆ ನಿಂಗಣ್ಣ ಕೊಡ ನಮ ಒಂದ ಕೊಡತನಂದ ಕೇಳಿದಾರ ನನ್ಗನ ಕೇಳಿದಾರ ಹಿಂಗ ರೊಕ್ಕ ಕೊಡ್ರಿ ನಾ ಕೊಡತನಿ ಹಿಂದ ಗಡ ನಿಮಗ್ ಕೊಡತನ ಅಂತ ಅಂದ್ರ
ಇವಾಗ್ಲ ನೀವು್ ಸ್ವಲ್ಪ ಹುಷಾರಹಗಬೇಕ್ರಿ
ಆದ್ರೆ ನಾವು ಫ್ರೆಂಡ್ ನಮ್ ಸ್ನೇಹಿತ ನಮ್ ಒಂದೊಂದ್ ಎಷ್ಟ
ಯಾವ ಫ್ರೆಂಡ್ ಎಲ್ಲಾ ಏನಲ್ರು ಇರಿ ಏನು ಸಸ್ತೇನ್ರೀ